ಹಲೋ ಹಾ ಪಿ ಏನ್ ಮಾಡತ್ತಿ.
ಏನ ಇಲ್ ನೋಡಕ್ಕ ಊಟ ಮಾಡ್ಕೊತಿದ್ದಿ.
ಹಾ ಹಾ ಹಾ ಏನ್ ಊಟ ಮಾಡಿದ್ರಿ.
ರೊಟ್ಟಿ ಮಾಡಿದ್ವಕ್ಕ ಪಲ್ಯ ಮಾಡಿದ್ವಿ ಬದ್ನಿಕಾಯ್ ಪಲ್ಯ ಅಕ್ಕ.
ಹ್ಮ್
ಮತ್ತ ಅನ್ನ ಸಾರು ಅಕ್ಕ.
ಹ್ಮ್ ಏನು ಬದ್ನಿಕಾಯಿ ಅಷ್ಟಿಷ್ಟ ಏನ ಯಾವಾಗ್ ನೋಡಿದ್ರ ಬದ್ನಿಕಾಯಿನ ಮಾಡ್ತಿರ್ತರಿ ನಿಮ್ ಮನ್ಯಾಗ.
ನಮನ್ಯಾಗ ಆದ ಇಷ್ಟ ಆಕ ಅದ್ಕ ಬದ್ನಿಕ್ಕೇನ ತಿಂತಾರಕ್ಕ ಬಾಳ.
ಹ್ಮ್ ಹ್ಮ್
ಹ್ಮ್
ಬದ್ನಿಕಾಯನ ಇಷ್ಟ ಅಂದೆ.
ಮ ಕ್ಕ.
ಹ್ಮ್ ಹೆಂಗ್ ಪಲ್ಯ ಮಾಡಿರ್ತೀರಿ ಮುಳಗಾಯ ಮಾಡಿರ್ತಿರೋ.
ಕೆ ಅಕ್ಕ ಒಂದ ಒಂದ್ರಾಗ ನಾಕ್ ಪೀಸ್ನ ಅರ್ಧ ಬಾಗ್ದ ನಾಕ್ ಪೀಸ್ ಮಾಡಕ್ಕ.
ಹ್ಮ
ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಹಚ್ಚಿ ಹಾಕಕ್ಕ ಫಸ್ಟ್ ಒ ಉಗನಿ ಕೊಟ್ಟು ಬೇವಸ್ಕೊಂಡು.
ಎಲ್ಲದಿ ಯಪ್ಪಿ ಯಾಕ್ ಸೌಂಡ್ ಬರಾತತಿ.
ಬರಾತಿದ್ದೆ ಅಕ್ಕ ಮನಿ ಕಡೆಗೆ ಹೊಂಟಿದ್ದಕ್ಕ.
ಹ ಹಾ ಸೈಲೆಂಟ್ ಇದ್ದಲ್ಲಿ ಮಾತಾಡ್ಬೇಕಿತ್ತಲ್.
ಹಾಕ್ಕ.
ಹ್ಮ್ ಹ್ಮ್ ಅದೇ ಹೆಂಗ್ ಮಾಡ್ತಿ ಬದ್ನಿಕಾಯಿ ಅದೇ ಬದ್
ಬದ್ನೇ ಟಮಾ ಟಮಾಟಿ ಇದು ಮಾಡ್ಕೊಂಡು ಕ ಅದನ್ ಎಣ್ಣೇಕ ಸಾಸ್ವಿ ಜೀರ್ಗಿ ಹಾಕಿ ಮತ್ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಂಡ್ ಮ್ಯಾಕ
ಹ್ಮ್
ಅದನ್ನೆಲ್ಲಾ ಕರೆಕ್ಟಾಗಿ ಉಳ್ಳಾಗಡಿ ಟಮಟ್ಟಿ ದೋಸ್ಕು ಆಮೇಲೆ ಅದಕ್ಕ ಬದ್ನೇಕಾಯಿ ಹಾಕ್ ಮಾಡ್ತೇವಕ್ಕ ಬದ್ನಿಕೆ ಒಗ್ಗಣೆ ಕೊಟ್ಟಕ್ಕ.
ಬದ್ನಿಕಾಯ್ ನ ಬೇಯಿಸಕೊತರನ
ಹಾ ಬದ್ನೇಕಾಯ ಏನ್ ಸ್ವಲ್ಪ ಬೇಯಿಸಬೇಕ
ಹ್ಮ್
ಇದು ಮಾಡ್ತೇವಕ
ಹ್ಮ್ ಹ್ಮ್
ಹ್ಮ್
ಹ್ಮ್ ಬದ್ನೇಕಯಿ ಮುಳ್ಗಾಯ್ ಮಾಡ ಇದು ಮಾಡಲ್ಲ ಏನ್ ನೀವ್ ತುಮಗಾಯಿ.
ತುಮ್ಗಾಯಿ ಮಾಡಕ್ ಸಣವ್ ಇದ್ರ ಚಲೋ ಅಲಕ
ಹಾ ಅಲ್ಲ ತುಮಗಾಯಿ ಏನು ಮಾಡ್ತೀರಿ ಬದ್ನಿಕಾಯನಾಗ ಬಾಳ್ ಮಾಡ್ಬೋದು ವೆರೈಟಿ ಆಫ್ ಡಿಶಸ್ ಅದವ್ ಬರೇ ಬದ್ನಕಾಯಿ ಪಲ್ಲೆ ಒಂದತ್ತತೀರಲ್ ನೀವು.
ಅಂದ್ರೆ ಹೆಣಗಾಯಿ ಮಾಡೋದ್ ಗೊತ್ತಕ್ಕ ಬದ್ನಕ್ಕೆ ಅದೊಂದ್ ಮಾಡದ ಹಾದೊಂದು ಹೆಣಗಾಯಿ ಮಾಡೋದ್ ಗೊತ್ತಕ್ಕ.
ಹೆಣ್ಗಾಯಿ ಹೆಂಗ್ ಮಾಡರ್ತೀರಿ
ಅದು ಎನ್ಗಾಯಿ ಅಕಾ ಸಣ್ಣ ಉಳ್ಳಾಗಡ್ಡೆ ಹಚ್ಕೊಂಡು ಅದಕ್ಕೂ ಟಮಾಟಿ ಇದು ಹಚ್ಕೊಂಡು ಹುಣಚಿ ಹುಳಿ ಮೊಸೂರು ಗುರುವಲ್ಪುಡಿ ಕಾರ್ ರ ಎಲ್ಲಾ ಹಾಕೇಕ
ಮಸ್ರ ತ್ತಿರದಕ
ಹ ಅಕ ಮೊಸರು ಹಾಕಿ ಅದನ್ನ ಕಲಸ್ಕೊಂಡ್ ನಕ್ ಆಮೇಲೆ ಅದ್ರೊಳಗ ತುಂಬದ ಅಕ್ಕಾ ಅಂದ್ರ ಚಲ ಅಕ್ಕೈತಕ.
ಅಂದ್ರ ನೀವು ಹೆಂಗ ಹಿಂಗ್ ಇದುದು ಉಳ್ಳಾಗಡ್ಡಿ ಟೊಮೆಟೊ ಫ್ರೈ ಮಾಡ್ಕೊಳ್ಳದೇನ
ಅದಕ್ ಫ್ರೈ ಮಾಡ್ಕೋದಿಲ್ಲಕ್ಕ ಹಾಂಗ ಕಲಸ್ ಕೊಂಡಕ್ಕ ಇದು ಮಾಡಿ ಆಮೇಲೆ ಬದ್ನಿಕೇನ ಆಮೇಲೆ ಸ್ವಲ್ ಕುದಿಸ್ಕೊಂಡ್ ಬಿಡೋದಕ ತುಂಬಿ ಆಮೇಲೆ ಬದ್ನಿಕಾಯಿ ಒಗ್ಗಾಣಿ
ಅಲ್ಲ ತುಂಬಾಕ್ ತುಂಬಾಕ್ ಎಣಗಾಯಿ ಮಾಡಕ್ ತುಂಬಾಕ್ ಏನ್ ಮಾಡ್ಕೊತೀರಿ
ಅದಕ್ ತುಂಬಾಕ್ ಅಕ್ಕ ಹಸಿ ಉಳ್ಳಾಗಡಿನ ಸಣ್ಣ ಕಟ್ ಮಾಡ್ಯಾಕ
ಹ್ಮ್
ಹೆಚ್ಕೊಂಡು ಟಮಾಟಿ ಅದು ಹೆಚ್ಕೊಂಡಕ್ಕ ಅದಕ್ಕ ಸಣ್ಣಗ
ಹ್ಮ್ ಹ್ಮ್ ಹ್ಮ್.
ಮಸ್ತ್. ಹಂಗ ಅದ ಗುರಳ ಪುಡಿ ಖಾರ. ಅದು ಹಾಕ್ಕೊಂಡಕ್.
ಓ ಹಂಗ.
ಹ್ಮ ಅಕ್ಕ ಆಮೇಲೆ ಅದ್ನ. ಹಾ ಅಕ್ಕ.
ನಾವ್ ಹಂಗ್ ಮಾಡಲ್ಲ ಹೆಣಗಾಯಿ.
ಮತ್ತತ್ ನೀವ್ ಹೆಂಗ ಮಾಡ್ತಿರಕ್.
ನಾವ ಅದ್ನ್ನ ಇದು ಮಾಡ್ಕೋತೇವಿ ಅಹ ಉಳ್ಳಾಗಡ್ಡಿ. ಟೊಮೆಟೊ. ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊತೀವಿ.
ಹಾ ಅಕ್ಕ.
ಹ್ಮ ಅದನ್ನ ಫ್ರೈ ಮಾಡ್ಕೊಂಡ್ಬಿಟ್ಟು ಫ್ರೈ ಆಗಿಂದ ಅದಕ್ಕ ಸ್ವಲ್ಪ ಶೇಂಗಾ. ಅಂದ್ರೆ ಎರಡ್ ತರದ ಹೆಣಗಾಯಿ ಮಾಡ್ತೀವಿ ನಾವು. ಶೇಂಗದುು ಎಣಗಾಯಿ ಮಾಡ್ತೀವಿ. ಆಮೇಲೆ ಕೊಬ್ಬರಿದು ಹೆಣಗಾಯಿ ಮಾಡ್ತೀವಿ.
ಹ ಹಾ ಅಕ್ಕ.
ಹ್ಮ್ ಶೇಂಗಾದ ಹೆಣಗಾಯಿ ಮಾಡತ್ವಂದ್ರೆ ಇದು ಉಳ್ಳಾಗಡ್ಡಿ ಟೊಮೆಟೊ ಮೆಣ್ಸಿಕಾಯಿ ಸ್ವಪ ಎಣ್ಣೆ ಹಾಕೊಂಡ್ ಉರ್ಕೊಂಡ. ಶೇಂಗಾ ಉರ್ಕೊಂಡು ಹರ್ಕೊಂಡು ಶೇಂಗಾ ಆಹ ಉರ್ಕೊಂಡು ಅದಕ್ ಸ್ವಲ್ಪ್ ಚಕ್ಕಿ ಲವಂಗ. ಹೂ ಹಾಕಿ. ಗ್ರಾಂಡ್ ಮಿಕ್ ಎಕ್ಸರ್ ಮಾಡ್ಕೊಂಡ್ ಅದನ್ನ ಅದಕ್ ತುಂಬಾಕ್ ಮಾಡ್ಕೊಂತೇವಿ.
ಹಕ್ಕಾ.
ಹಾ ಆಮೇಲ್ ಬದ್ನಿಕಾಯಿ ಒಂದ್ ಬದ್ನಿಕಾಯನಾಗ ನಾಕ್ ನಾಕ್ ಹೋಳ್ ಮಾಡಿ. ಅಂದ್ರೆ ಫುಲ್ ಕಟ್ ಮಾಡಲ್ಲ ಹೆಂಗ. ತುಂಬಾಕ್ ಹಿಂಗ ನಾಕ್ ಮಾಡ್ತಾರಲ್ಲಾ.
ಹಾ ಹಾಕ್ಕ.
ಹಾ ಹಂಗ ನಾಕ್ ಮಾಡಿ ಅದ್ರಾಕೆ ತುಂಬತೇವಿ.
ಹಾಕ್ಕಾ.
ಇನ್ಕೇಸ್. ನಾವ ಏನಾದ್ರು ಆಹ ಈಗ ಇದು ಮಾಡಕತ್ವ ಅಂದ್ರೆ. ಹಾ- ಶೇಂಗಾ ಬ್ಯಾಡಪ್ಪ ನಮ್ ಕಡೆ ಎಲ್ಲಾ ಹಂಗೆ ಶೇಂಗಾ ಬ್ಯಾಡಪ್ಪಾ ಕೊಬ್ಬರಿ ಬೇಕಂತಂದ್ರ ಹಸಿ ಮೆಣಸಿಕಾಯಿ. ಹಸಿ ಮೆಣಸಿನಕಾಯಿ ತಿನ್ನೋ ಹಸಿಮೆಣಸಿನಕಾಯಿ. ಅಹ ಕ ಒಣಕಾರ ತಿನ್ನೋರು ಒಣಾಕಾರ ಹ್ಮ. ಅದನ್ನ ಹಾಕೊಂಡು ಅದಕ್ ಉಳ್ಳಾಗಡ್ಡಿ ಹೇಳಿದನಲ್ಲ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲಾ ಫ್ರೈ ಮಾಡಿದ್ದ.
ಹಾಕ್ಕ.
ಹಾ ಅದಕ್ಕ ಕೊಬ್ಬರಿ ಆಡ್ ಮಾಡ್ತೀನಿ ಹಸಿ ಕೊಬರಿನ. ಹಸ ಕೊಬ್ಬಿರಿ ಮಾಡ್ಕೊಂಡ್ ಅದನ್ನು. ಗ್ರ್ಯಾಂಡ್ ಮಾಡದು. ಗ್ರ್ಯಾಂಡ್ ಮಾಡಿ. ಅದನ್ನು ತುಂಬಕೊಳದು ಅಂದ್ರೆ ಶೇಂಗಾ ರೀತಿನೂ ತುಂಬಕೊಳದು ಇದನ್ನು ಎರಡ್ ತರದ ಹೇಳತ್ತೇರ್ ನಿನಗ. ಸೇಮ್ ಎಲ್ಲ ಪ್ರೊಸೀಜರ ಅದಕ್ಕ. ಖುಷಿ ಶೆಂಗಾ ಹಾಕ್ತೀವಿ. ಹುರ್ದ್ ಶೆಂಗಾ ಇದುಕ್ಕ. ಕೊಬ್ಬರಿ ಹಾಕ್ತೇವಿ.
ಹಾ ಅಕ್ಕ.
ಹಾಕೆ ಬದ್ನಿಕಾಯ ತುಂಬ್ತೇನಿ. ಬದ್ನಿಕಾಯಿ ತುಂಬ್ಬಿಟ್ಟು ಬದ್ನಿಕಾಯ್ದ ಎಲ್ಲಾ ಇದು ಆದ್ಮ್ಯಾಗ. ಹ ಬದ್ನಿಕಾಯ್ದು. ತುಂಬ್ ಮ್ಯಾಗ ಅದು ಸ್ವಲ್ಪ ಬಾಂಡ್ಲಿ ಒಳಗ ಇದು ಬಾಳ್ಗಿ ಒಳಗ ಸ್ವಲ್ಪ ಎಣ್ಣಿ ಸಾಸಿವಿ ಜೀರ್ ಗಿ ಕೊತಂಬರಿ ಕರ್ ಬೇವು. ಇಷ್ಟು ಹಾಕೊಂತೇವಿ.
ಹಾ ಅಕ್ಕಾ.
ಹ್ಮ್ ಅದ್ನ ಹಾಕೊಂಡು ಅದಕ್ಕ ಇದು ತುಂಬ್ಬಿಟ್ಟಿದ್ದೇಏನ್ ಬದ್ನಿಕಾಯಿ ಇರ್ತಿತ್ತಲ್ಲ. ಈ ತುಂಬ್ಬಟ್ಟಿದ್ದ್ ಬದ್ನಕ್ಕೆ ಹಾಕ್. ಕೊಳದು.
ಹಾ ಅಕ್ಕಾ.
ಹಾಕೊಂಡ್ರೆ ಸ್ವಲ್ ಬದ್ನಿಕೆ ಫ್ರೈ ಮಾಡ್ಕೊಂಗ ಮಾಡೋದು ನೀರ್ ಆ್ಯಡ್ ಮಾಡಂಗಿಲ್ಲ ಒಟ್ಟ. ಸ್ವಲ್ಪ ಬದನಿಕಾಯ. ಮೆತ್ತಗ ಅದ ತಕ್ಷಣ ಅದು ಮಿಕ್ಸರ್ ಜಾರ್ ಒಳಗ ಅದು ಏನಿ ತಗದಿಟ್ಕೊಂಡಿದ್ದ ಇದು ಇರ್ತತಲ್ಲ. ಅ ಏನ.
ಅ ವೀರ್ತೆತ್ತಲ್ವಾ ರಸಾ. ಅದಕ್ಕ ಸ್ವಲ್ಪ ನೀರ್ ಆ್ಯಡ್ ಮಾಡಿ ಅದಕ್. ಮ್ಯಾಗ ಹಾಕಿ ನೀರ್ ಬದ್ನೀಕಾಯಿ ಪಲ್ಯಗ್ ಮ್ಯಾಗ್ ನೀರ್ ಹಾಕ್ತೇವಿ.
ಹ ಅಕ
ಹಾಕಿ ಅದಕ್ ಸ್ವಲ್ಪ ಅರ್ಶಣಕ್ ಪುಡಿ ಹಾಕಿ ಹ ಮ್ಯಾಗ ಒಂದ್ ಸ್ವಲ್ಪ್ ಗೋರಳ ಪುಡಿ ಹಾಕಿ ಒಂದ್ ಐದ್ ನಿಮಿಷ ಹೆಂಗಿದ್ರು ನೀ ಫ್ರೈ ಮಾಡ್ಕೊಂಡಿರ್ತಿಲ್ಲ ಬದ್ನಿಕಾಯಿ ಮೆತ್ತಗ ಆಗ್ ಬಿಟ್ಟಿರ್ತವವು
ಹ ಹ ಅಕ
ಹ್ಮ್ ಅದ ಕದ್ನೇನ್ ನಾ ಸಪ್ರೇಟ್ ಇದು ಮಾಡಂಗಿಲ್ಲ ಬಹಳತ್ ಕುದಸಂಗಿಲ್ಲ ಒಂದ್ ಐದ್ ನಿಮಿಷ ಸ್ವಲ್ಪ ನೀರ್ನಂಶ ಕಮ್ಮಾಗು ತನ ಕುದಿಸಿ ಅದನ್ನ ಬಡ ಬಡ ಹ ರೈಸ್ ಜೊತೆಗೆ ರೊಟ್ಟಿ ಜೊತೆ ಕಟಕ್ ರೊಟ್ಟಿ ಇಲ್ಲ ಬಿಸಿ ರೊಟ್ಟಿ ಸಜ್ಜಿ ರೊ ಟ್ಟಿ ಬ ಬೆಸ್ಟ್ ಅದು ಸಜ್ಜಿ ರೊಟ್ಟಿ ಕಟಕ್ ರೊಟ್ಟಿ ಎಲ್ಲದು ಕುನು ಆಮೇಲೆ ಎಲ್ಲಾ ಕಡೆ ಆ ಪಲ್ಯ ಬಾಳ್ ಯೂಸ್ ಮಾಡ್ತಾರ.
ಹಾ
ಎಲ್ಲಾ ಫಕ್ಷನ್ ದುನೆಗು ಈಸ್ ಸೈಡ್ ಎಲ್ಲಾ ಹುಬ್ಳಿ ಧಾರವಾಡ್ ಕಡೆ
ಹಾ ಹಾ ಅಕ
ಮಂದಿ ಎಣಗ ಪಲ್ಲೆ ಬದ್ನಿಕಾಯ್ ಪಲ್ಲೆನನ್ ಮಾಡ್ತಾರನಿ ಯಾವ್ದಾರ ದೇರ್ವ್ ಪೂಜೆ ನೋಡು ಯಾರಾರ ಗುಡ್ಯಾಗ್ ಏನರ ಅನ್ನ ಪ್ರಸಾದ ಇತ್ತ ಅಂದ್ರೆ ಬದ್ನಿಕಾಯ್ ಪಲ್ಯ ಕಂಪಲ್ಸರಿ ಇರ್ತದ್ ಜೀರಾ ಜತಿ
ಹಾ ಇರ್ತೀತಕ್ಕ
ತರ ಆಮೇಲೆ ಬೆಂಗ್ಳೂರ್ ಸೈಡ್ ಮಂದೆಲ್ಲಾ ವಾಂಗಿಭಾತ್ ಮಾಡ್ತಾರ ಬದ್ನಕಾಯಿ ಯೂಸ್ ಮಾಡಿ.
ಹ ಅಕ
ಹ ವಾಂಗಿ ಬಾತ್ ನೀವ್ ಹಿಂಗ ಎಣಗಾಯಿ ಹಿಂಗ್ ಹಿಂಗೊಂದ್ಸಲ ಟ್ರೈ ಮಾಡಿ ನೋಡ್ಬೇಕಕ್ ನೀ ಎಣಗಾಯಿ.
ಹಾ ಅಕ್ಕ
ಹ್ಮ್ ಟ್ರೈ ಮಾಡಿ ನೋಡ್ ಒಂದ್ಸಲ ಟ್ರೈ ಮಾಡ್ ನೋಡ್ ಹೇಳ್
ಇನ್ ಟ್ರೈ ಮಾಡ್ತೇನಕ್ಕ. ಅದಕ್ ಶಿಂಗಾನ ಏನ್ ಹುರ್ಕೊಬೇಕೇನಕ್ಕನ
ಶೇಂಗಾ ಹುರ್ಕೋಬೇಕ್ ಹ ಹಸಿ ಶೇಂಗ್ ಹಾಕಿದ್ರೆ ಟೇಸ್ಟ್ ಆಗಲ್ಲದ ಹ್ಮ್ ಶೇಂಗಾ ಹುರ್ಕೋಬೇಕ
ಹು ಅಕ
ಹ್ಮ್ ಹುರ್ಕೊಂಡು ಮಾಡ್ಬೇಕು ಶೇಂಗಾನ ಚಲೋ ಬರ್
ಹಾ ಅಕ್ಕಾ.
ವಾಂಗಿ ಬಾತು. ವಾಂಗಿ ಬಾತು ಅದನ್ನು ಚಲೋ. ಕಿದ್ದ.
ಹಾಕ್ಕಾ
ಹ್ಮ್ ವಾಂಗಿಬಾತ್ ಮಾಡೋದು ಗೊತ್ತದೆ ನಿನಗ.
ವಾಂಗಿಬಾತ್ ಇಲ್ಲಕ.
ಹಾ ಬೆಂಗ್ಳೂರ್ ಸೈ ಭಾಳ್ ಮಾಡ್ತಾರದ್ ಬದ್ನಿಕಾಯದ ಅಲ್ಲ ನೀವು ಬದ್ನಿಕ. ಬಾಳ ತಿಂತರಲ್ಲಾ ಆ ನಷ್ಟೆ
ಹಾಕ್ಕ
ಹಾ ವಾಂಗಿ ಬಾತ್ ಮಾಡುದು ಬಾಳ ಚ ಟೇಸ್ಟಿನ ಅದು ಮಸ್ ತಕಿತ್ ನನ್ಗೂ ಗೊತ್ತಿದ್ದಿಲ್ಲ ಅದು. ಮನ್ನೆ. ಹ್ಮ ಅ ಬೆಂಗ್ಗಳೂರ್ ಹೋಗಿದ್ದೆ ನಾನು. ಸುಟ್ಟಿ ವಳಾ ಹ ಸ್ಕೂಲ್ ಸು ಇತ್ತಲ್ಲಾ ಮಕ್ಕಳದ್ದ ಸುಟಿ ಒಳ ಹೋಗಿದ್ದ. ಇದೆ ಬೆಂಗ್ಳೂರಿಗೆ. ಬೆಂಗಳೂರ್ ಹೋದಾಗ ಅಲ್ಲ್. ಲ್ಲಿ ವಾಂಗಿಭಾತ್ ಬದ್ನಿಕಾಯ ಬೇರೆ ಸಿಕ್ತಾವ ಹಿಂಗ ಉದ್ದ ದ್ದದ ಇರ್ತಾವವು. ಆಕ್ಚುಲಿ ಈ ನಾರ್ಮಲ್ ಬದನಿಕಾ ಹಾಕಿದ್ರು ನಡೀತದಂತ.
ಹಾಕ್ಕ.
ಬಟ್ ನಾನು ಅಲ್ಲಿ ವಾಂಗಿ ವಾಂಗಿಬಾತ್. ಇದು ಹಾಕಿದ್ದೆ.
ಹಾಕ್ಕ
ವಾಂಗಿ ಭಾತದ ಇದು ಹಾಕಿದ್ದೆ ಅದೊಂದ ಇತಿ ಟೇಸ್ಟ ಬೇರೆ ಬರ್ತತಿ ನೋಡು ಫುಲ್ ಈಗ ನೀ ಪ ಪಲಾವ್ಗ ಮಾಡ್ತಿಯಲ್ಲಾ. ಇನ್ಗ್ರೀಡಿಯಂಟ್ಸ್ ಪಲಾವ. ಏನೇನ್ ಹಾಕ್ತಿಯಲ್ಲಾ.
ಹಾಕ್ಕ.
ಹಾ ಅದೆ ರೀತಿ ಎಲ್ಲಾ ಹಾಕೊಳೋ ಗೊತ್ತೈತಿಲ್ ಪಲಾವಿಗೆ ಏನೇನ್ ಹಾಕ್ತಿ ಅಂತ ಹೇಳ್ಬೇಕ ಅದ್ನು.
ಹಾಕ್ಕಾ.
ಏನ್ ಹೇಳ್ಬೇಕ ಗೊತ್ತೈತ್ತ ಪಲಾವ್ ಹೆಂಗ್ ಮಾಡ್ತೀರಿ ನೀವು.
ಪಲಾವ್ ನಾವ್ ಅಕ್ಕ ಉಳ್ಳಾಗಡ್ಡಿ ಟಮಟೆಯನ್ನು ಆಲೂಗಡ್ಡೆ ಕಾಯಿಪಲ್ಲೆ ಇಂಥದನ್ ಅಷ್ಟೇ ಹೆಚ್ಚಾಕು. ಬಳ್ಳೊಳ್ಳ ಸಾಸಿವೆ ಜಿರಾಗಿ ಇಷ್ಟ ಒಗ್ಗನೆೆ ಕೊಡ್ತಾಕ. ಹ್ಮ್ ಹ್ಮ್
ನಾವ್ ಹಾಂಗ್ ಮಾಡಲ್ಲ ಪಲಾವ್ನ ಈಗ ನೀವ್. ಈ ಬಾತಿಕ್ ಹೆಂಗ್ ಮಾಡ್ಬಿಡ್ತೇನೆ ಹೇಳ ಕೇಳ್. ಹಾ ಸೊಪ್ಪಾ ಇದ್ ಇದು ಕುಕ್ಕರ್ ಒಳಗ ಆಯಿಲ್ ಹಾಕೊಂಡು ಸಾಸಿವಿ ಜೀರ್ಗಿ ಎಲ್ಲಾ ಬೆಳ್ಳುಳ್ಳಿ ಪೇಸ್ಟ್. ಕರ್ಬೇವು ಸಾ ಆಮೇಲೆ ಇದುರ್ದ ಪೌಡರ್ ಪಲಾವ್ ಪಲಾವ್ ಎಲೆ ಹಾಕೊಳ್ಳೋದಾ.
ಹಾಕ್ಕಾ
ಅದಕ್ಕೆ ಅ ಇದ್ರದು ಪೌಡರು ಚಕ್ಕಿ ಲವಂಗ. ಯಾಾಲಕ್ಕಿ. ಹೂವು. ಇದುರದ್ದ ಪುಡಿ ಹಾಕೊಳ್ಳೋದು. ಪುಡಿ ಹಾಕೊಂಡು ಉದ್ದು ಉಳ್ಳಾಗಡ್ಡೆ ಹೆಚ್ಕೊಂಡು ಉದ್ದು ಉಳ್ಳಾಗಡ್ಡೆ ಹಾ ಕ್ಕದು. ಉದ್ದುಗುಳ್ಳಾಗಡ್ಡಿ ಹೆಚ್ಚಿ ಉದ್ ಉಳ್ಳಾಗಡ್ಡಿ. ಫುಡಿ ಹಾಕಿ ನೆಕ್ಸ್ಟ್. ಕ್ಷ್ಟು ಇದು. ಉಳ್ಳಾಗಡಿ ನೆಕ್ಸ್ಟ್ ಟೊಮೆಟೊ ಹಾಕಿ. ಟೊಮ್ಯಾಟೊ ಹಾಕಿ ಅವು ಬದ್ನಿ ಇರ್ತಾವಲ್ಲ ಬದ್ನಿಕೆ ನಿನಗ್ ಯಾ ಶೇಪ್ ಬೇಕು ಆ ಶೇಪು. ಕಟ್ ಮಾಡ್ಕಳ್ಳದು‌. ಉದ್ದುಗಂದರ. ಸಣ್ಣ ಸಣ್ಣಗ್ ಬೇಕಪ್ಪಾ ಹುಡುಗರ್ ಗೊತ್ತಬಾರ್ದ ಇನ್ನಕ್ ಮಾಡಕಂದ್ರ. ಸಣ್ಣ ಸಣ್ಣ ಕ ಮಾಡ್ಕಳ್ಳದು. ಹಂಗ ಕಟ್ ಹಂಗ ಕಟ್ ಮಾಡ್ಕೊಂಡು ಅದಕ್ ಹಾಕಿ. ಫ್ರಾಯ್ ಮಾಡಿ ಸ್ವಲ್ಪ ಉಪ್ಪು ಖಾರ ವಾಂಗಿಭಾತ್. ತ್ದ ಪೌಡರ್ ಒಳಗ ಆಲ್ರೆಡಿ ಇದು ಇರ್ತೇತಿ. ಏನ್ ಹೇಳ. ವಾಂಗಿಭಾತ್ ಪೌಡರ್ ಒಳಗೆ ಆಲ್ರೆಡಿ ಖಾರ ಇರ್ ತೀ ಆ ಸಪ್ರೇಟ್. ಪೌಡರ್ ಸಿಕ್ತತಿ ಎಂ ಟಿ ಆರ್ ದ ಆಮೇಲ್ ಕೆಲವೊಂದ್ ಕಂಪನೀಸ್ ಅದಾವ ಅದು ಆಲ್ರೆಡಿ ಸಿಕ್ಕ ಬಿಡ್ತೈತಿ ವಾಂಗಿ ಬಾತ್ ಪೌಡರ್. ಮಾರ್ಕೆಟ್ ನಾಗ ಅದನ್ ತೊಗಮಂದ. ಹಾಕೊಳ್ಳೋದು ನಿಮ್ ಕರ ಸ್ವಲ್ಪ. ಹೆಚ್ಚಗೆ ಬೇಕಂದ್ರ ಅಡ್ಡಿಷನಲ್ ಸ್ವಲ್ಪ ಖಾರ ಹಾಕೊಂಡ್ರ. ಸ್ವಲ್ಪ ಮೊಸರು ಹಾಕ. ಕಿ ಸ್ವಲ್ಪ ಫ್ರೈ ಮಾಡಿ ಅಕಿ ತೊ ಕೊಂಡು ಅಕ್ಕಿನ ಆದ. ಕುಕ್ಕರ್ ನ ಹಾಕಿ ಒಂದು ಒಂದು ಲೋಟ. ಲೋಟ ಅಕ್ಕಿಗೆ. ಎರಡು ಲೋಟ ನೀರ್ ಹಾಕ್ಬೇಕು.
ಹಾ ಅಕ್ಕ.